ಹಾ ಇರೋದವರು ಕೇಳಿಸತಿದಯಾ
ಇದದೆ ನಿಮಗೆ
ನೀಮ್ ವಾಯಸ್ ಕೇಳ್ಬಿಟ್ರೆ ನನ್ಗೆ ಹುಗ್ಗಿ ಪಸ ತಿಿಂದ ನನಸ್ತಾ ಇದೆ
ಹ ಹೌದಾ ಹಕ್ ಹಕ್
ಕಿಕಿಕಿಕಿ ನಗದಲ್ಲ ನಿಜ ಕಿಕಿಕಿ ಅಷ್ಟೊಂದು ಖುಷಿ ಆಗ್ತಾ ಇದೆ ನನ್ಗೆ ಹ ನನ್ನ ರೋಷ ಆವೇಶ ಕೀ ಕೀಎಲ್ಲ ಒಂದ್ ಕಡೆ ಇ
ಹ ಯಾಆಆಆ ಒಂದ್ ಕಡೆ ಇಟ್ಟು ಬಿಟ್ಟು ಹಾಕ್ಕ್ಕ್ ಹಕ್ ಹಕ್ ಹಕ್ ಹ ಹೌದ ಅವೌದ್ ಹ ಅವೌದು ಹ ಹ ಮತ್ತೆ ಹಿಹಿಹಿಹಿ ಹಕ್ ಹಹಹಹ ಹ ಮತ್ತೆ ಊಟ ಎಲ್ಲಾ ಮಾಡಿದ್ರಾ ಹಃರಾ
ಇಲ್ಲ ಯುವರಾಜರೇ ಮಾಡ್ಬೇಕು
ಹ ಹ ಮತ್ತೆ ಹಗ್ಗಿ ಪಾಯಸ ಎಲ್ಲ ಅದೆ ನೆನಪ್ ಆಗೊತ್ತೆ ಮತ್ತೆ ಊಟ ಮಾಡ್ಬೇಕು. ಹು ಹು ಕ್ ಹು ಬಾಯಲೆಲ್ಲ ನೀವೇ ನೀರ ತಗೊಂಡ್ ಬಿಡ್ತೀವಪ್ಪಾ ಅಹಕ್ ಅ ಹ
ಅದನ್ನೆನು ಮಾಡೋದು ನಿಮ್ಮ ವಾಯಸ್ ತ್ತಲ್ಲಿ ತ್ತಿಲ್ಲ ಎಲ್ಲಾ ನೀಮ್ಮ ವಾಯಸ್ನಂದ್ರು ಕೇಳಲಿಲ್ಲ ಅ ತಂದ್ರೆ
ಹ ಹ ಹ
ಪೈಸ್ ಅಲ್ಲ ವಿಷಯ ಕುಡದಷ್ಟೇ ಇದಾಗತ್ ನನ್ಗೆ
ಹಕ್ ಹಾಆಕ್ಕ್ ಏನ್ ಮಾಡ್ತೀರೋ ನಮಗೆ ಅಷ್ಟೊಂದ್ ಹೊಗಳೋಕೆ ಆಗಲ್ಲಹಿಖಿಕ್ ಹಾಆಆಅ ಅಷ್ಟೊಂದು ಹೋಗಳಸಬೇಡ್ರಿ ನಮಗೆ ನಾವೆಲ್ಲ ಹತ್ತ ಕುತ್ಕೊಬಟ್ಟು
ಇಲ್ಲ ಏ ಹಂಗಲ್ಲ ಮತ್ತೆ ನೀಮ್ಮ ಇರೋ ಸಾಕ್ ಕೆಳ್ಬೇಕಲ್ಲ ನಾನು ಏನ್ ಪರಿಸ್ಥಿತಿ ಇದೆ ನಂದು ನಿಮ್ದೇ ಪರಿಸ್ಥಿತಿದೆ ಹೇಳ್ಬೇಕಲ್ಲ ಹಾ ಅಲ್ಲ ಯುವರಾಜ್ ಅವ್ರೆ ನನಗೆ ಒಂದ್ ಸೊಪ್ಪಿನ ಬಗ್ಗೆ ಹೇಳಿ
ಕಾಡಲ್ಲಿ ಇರೋ ಸೊಪ್ಪು
ಕಾಡಲ್ಲಿರೋ ಸೊಪ್ಪು ನಾನ ಹೈಟ್ ಆಗ್ಬೇಕು
ಅಯ ಹೈಟ್ ಗೆ ಅಂದ್ರೆ ಅದೆಲ್ಲಾ ನನಗ್ ಗೊತ್ತಿಲ್ಲ ಮರ ನನಗ್ ಗೊತ್ತಿದ್ದಿದ್ರೆ ಆಯ್ತಲ್ಲ ಇಷ್ಟೊತ್ತಿಗೆ ನಾನ್ ನಿನಗೆಲ್ಲಿ ಸಲಹೆ ಕೊಡ್ಕೊಂತ ಇರ್ತಿದ್ದೆ ಹಿಹ ಆಆಆ
ಅದಕ್ಕೆ ಕಾಡಲ್ಲಿ ಒಂದು ಸೊಪ್ಪು ಸಿಗುತ್ತಂತೆ ಆ ಸೊಪ್ಪು ಪ್ಪಿನ್ ಬಗ್ಗೆ ಹೇಳಿ ನನ್ಗೆ
ಹ ಆ ಸೊಪ್ಪು ನಾ ನೋಡಿಲ್ಲ ಮರ ನಾನ್ ನೋಡಿದ್ರೆ ಅದನ್ನ ಹೇಳ್ತಿದ್ದೆ ನಾನು ಏನ ಅಂತ ಅಂತೇಳಿ
ವಿರೋದ ಅವ್ರೇ
ಹಾ ಹೇಳಿ
ನಿಮ್ಮ ಹೈಸ್ಕೂಲಿನ ದಿನಗಳ ಬಗ್ಗೆ ಒಂದು ಮಾತಲ್ಲಿ ಹೇಳಿ
ಅಂದ್ರೆ ಒಂದು ಪಊಟ ಮೇರದಂತೆ ಬರರಿ ಅಂತ ಹೇಳ್ದಾಗ ಆತ
ಒಂದು ಒಂದು ಪುಟಾಲ ಅಷ್ಟೇ
ಎರಡು ಮೂರು ವಾಕ್ಯ ಅಂದ್ರೆ ಅದು ನನಗೆ ತುಂಬಾ ಕಷ್ಟ ಆಗುತ್ತೆ ಹ್ಮ್ ಟ್ರೈ ಮಾಡ್ತೇನಿ
ಹಾ ಅದೇ ಎರಡು ಮೂರು ವಾಕ್ಯದಲ್ಲಿ ಹೇಳಿ ಸದ್ಯಕ್ಕೆ
ಹ ಸದ್ಯಕ್ಕೆ ಆ ನನಗೆ ತೋಚದ
ಹಾ ನಿಮಗೆ ತೋಸೆ ಅದಾ
ೋಚದ ವಿದ್ಯೆೆ ಎಂದು ಕಲಿಯಲು
ವಿಿದ್ಯ ಎಂದ ಕಲಿಯಲ್ಲ ಹ್ಮ
ಹುಡುಕಿಕೊಂಡು ಹೋದೆ
ಎಲ್ಲಿಗೆ
ವಿದ್ಯಾಲಯಕ್ಕೆ
ಯಾವ ವಿದ್ಯಾಲಯಕ್ಕೆ
ವಿದ್ಯೆಯನ್ನು ಕಲಿಸುವ ವಿದ್ಯಾಲಯಕ್ಕೆ
ವಿದ್ಯಾಲಯದ ನಾಮ ನು
ನಯ್ದನ್ನೆಲ್ಲ ಹೇಕೊಂತಾ ಕುಿರ್ತಾರೆ ಅದ ಹೇಳ್ತೀವಪ್ಪ ಒಂಚೆ ಹೇಳ್ತಿವಿ ಒಂದು ವಾಕ್ಯದಲ್ಲಿ ಅಂತ ಹೇಳ್ದಾಗಂಟೋರ್ಗ್ ಹೇತತಿ
ಹಾ ಹಾ ಯಹ
ಹಾ ಹುಡ್ಕೊಂಡು ಹೋಗ್ದ
ಹಾ
ನನ್ನ ಮನಸ್ಸು ಮತ್ತೆ ನನ್ನ ಆತ್ಮತೃಪ್ತಿಯನ್ನು ಆಹ ತಿದ್ದಿಪಡಿಸಿದಂತಹ ದೇವಾಲಯ
ತಿದ್ದಿಪಡಿಸಿದ್ದಂತಹ ಏನು ಬುದ್ಧಿ ಕಲಿಸಿದಂತಹ
ಆ ಬುದ್ಧಿ ಕೆಲಸಿದಂತ ಎಲ್ಲ ತಿದ್ದು ಪ ತಿದ್ದು ಮತ್ತೆ ಬುದ್ಧಿ ಕೆಲ್ಸ ಎರಡು ಒಂದ್ತಾನೆ
ಅಂದ್ರೆ ತಿದ್ದಿದ್ದು ಬುದಿದ್ದಲ್ಲ ಒ
ಅಯ್ಯ ಏನೋ ಒಂದು ಕರಪ್ಷನ್ ಮಾಡ್ಕೊಡ್ರಿ ನೀವು ಅದ್ರೊಳಗೆನೆೇ ನ್ ಅದನ್ನು ಹುಡ್ಕೊಂಡು ಹೋಗ್ಬೇಡಿ ಹ ಆಯ್ತು ಅಲ್ಲಿಗೆ ಕಲ್ಸಿದ ಹಾ ಹಾ ಮತ್ತ್ಯಾನ
ಮತ್ತೇನಾ ಹೇಳಿ
ಹ ಹ ಏನದು ವಿದ್ಯಾರ್ಥಿಗಳ ನೆಚ್ಚಿನ ಗುರುಗಳು ನನಗೆ ಸಿಕ್ಕಿದಂತ ಬಾಯ ಈಗ ಏನ ಅ ಹೇಳಿ ಸೇರ್ಸ್ಕೊಳ್ಬೇಕಪ್ಪ ನೀ ನ ಅರ್ಗಲ್ಲ ಕೆಲವ ಒಂದು ಏನೋ ಅವ್ ಹೇಳ್ತಿರ್ತಿೀವಿ ಅವನ್ನ ನೀವು ಮಾಡ್ಕೋಬೇಕು
ಅದೇ ನ ಮಾಡ್ಕೊತೀನಿ ನೀ ಹೇಳಿ ಫಸ್ಟ್ ನೀವು ಫುಲ್ ಆಾಕೆ ಹೇಳಿ
ಒಂದ್ ಫ್ಲೋರ್ ಹೋಗ್ತಾ ಇದ್ದದೆ ನಿನ್ನ ಎಲ್ಲ ಹಾ ಮಾಡ್ಬಿಟೆಪ್ಪಾ
ಹಾ ಓಕೆ ಕೆ ಸರಿ ಹೇಳ ಅಂದ್ರೆ ನಾನ್ ಕೇಳ್ಬೇಕಲ್ಲ ಮತ್ತೆ ಏನನು ಕ್ರೆಟ್ ಹೇಳ್ತಿದೀಾ ಅಕೆ ನನ್ ತಪ್ಪ ಹೇಳ್ತಿದೀರಾ ಅಂತ
ಇ ಏನ್ ಯಾವ ಇವಾಗ ಓದ್ತಿರ್ತಿ ಅಂತ ಅನ್ಕೋ ಯಾವ್ದಾದ್ರರು ಒಂದು್ ಬುಕ್ ಣ ಹ ಅವರು ನಿನಗ್ ಪ್ಲೇಸ್ ಅಡ್ರೆಸ್ ಯಾವಊರು ಪಿನ್ೋ ಕೊಡುುವ ಅವೆಲ್ಲ ಹಾಕು ನಿಿನಗೆ ಹೇಳ್ತಾರೆ ಏನ ಅವರು
ಇಲ್ಲ ಅವರೇ ನನ್
ಪ್ಪ ಒಂದು ಕವನ ಹ ಹೇಳ್ದಂ ಹೇಳಿ ಇರ್ತರ ಅವ್ರು ನಿನ್ ಕೆರ್ತ ಮಾಡ್ಕೊಬೇಕು ಅಲ್ಲಿಗೆ
ಹಾ ಆಯ್ತಾಯಯ್ತು ಹಾಗ ರಂಡಡಿ ಕವನ ಹೇಳಿ ನೀವು ಚಿತ್ರನ್ನ ತೋರಿಸಬೇಡಿ
ಇಷ್ಟೊಂದ್ ನನಗೆ ಅದರಲ್ಲಿ ಏನೋ ಒಂದು್ ಇದಿದಿಲ್ಲಪ್ಪ
ನಾನ್ ಅಂದಕೊಂಡ ಹೇಳಲಾ
ಕೇಳಸ್ಕೊ ನ
ವಿದ್ಯೆ ಎಂಬುದು ಕಲೆ
ಹಾ
ಅದಕ್ಕೆ ಬೇಕು ತಲೆ
ಹಾ
ಅದನ್ನು ಕಲಿತರೆ ಬೆಲೆ
ಬಬ ಬ ಬಬ ಹಾ
ಕಲೆ ತಲೆ ಬೆಲೆ ಹೆಂಗಿದೆ
ಹಾ ಹಾ ಮತ್ತೆ ಇನ್ನೊಂದ ಏನಾದ್ರು ಸೇರ್ರಿಸಿ ಕಲೆ ತಲೆ ಬೆಲೆ
ಏ ಅಷ್ಟೇ ಇನ್ನೇನು ಅದ್ರಲ್ಲಿ ಸೇರ್ಸೋಕ ಬರಲ್ಲ ಇಷ್ಟೇ ಅದ ಇರೋದು
ಕಲೆ ತಲೆ ಬೆಲೆ ಅಬ್ಬಬ್ಬ ಅಬ್ಬಬ್ಬ ಏನ್ ಅರ್ಥಗಳ ಇದಾವ ರಿ ಇದ್ರಾಗೆ
ಹ್ಮ ಮತ್ತೆ ಆ ರೀತಿ ನೀವ ಕವನ ಹೇಳ್ಬೇಕು ನೀವ
ನಾನು ನಾನ ಇನ್ನೊ ಸಣ್ಣ ಹುಡುಗ ಕಣ್ರೀ ನನನ್ನು ನನಗ ಅಷ್ಟೊಂದ ತಿಳುವಳಿಕೆ ಇಲ್ಲ
ಹೌದಾ
ಹಾ ಹೌದು ಮತ್ತೆ
ನೀವ್ ಸಣ್ಣ ಹುಡ್ಗ ತರ ಕಾಣ್ತೀರಿ ಅನ್ನ ರಿ ನೀವು ಏನ್ ಮಾತಾಡ್ತಿರ್ರಿ ಯಾರ್ರ ಮಾನ ಮರ್ಯಾದೆ ತೆಗೆದ ಬಿಟ್ಟಿರ ಆಮೇಲೆ
ನೋಡ ನನಗೆ ಅಷ್ಟೊಂದು ಗೊತ್ತಾಗಲ್ಲ ಹಾ ಹೇಳಿ
ಮನಸ್ಸಿಗೆ ಖುಷಿ ಮುಖ್ಯ ಆದ್ರೆ ಮಾತಲ್ಲಿ ಪ್ರತಿಯೊಂದು ಮಾತಲ್ಲಿ ನಗು ಅಲ್ಲ
ಹೌದಾ
ಹಾ ಅದಕ್ಕೆ ನಗ್ದನ್ನ ಹಿತಮಿತವಾಗಿ ಬೆಳಸ್ಕೊಬೇಕು ನಾವು
ನನಗ ಅಷ್ಟೊಂದ್ ಗೊತ್ತಿಲ್ರರಿ ಅದನ್ನೇ ಹೇಳಿದ್ದ ನಾನು ಸಣ್ಣ ಹುಡುಗ ಇನ ನಾನು
ಅಲ್ಲ ಇದನ್ನ ನಿನ ಮನವರಿಕೆ ಮಾಡ್ಕೋ ಕೊಂಡ ಅರ್ಥ ಮಾಡ್ಕೋಬೇಕು
ನನಗೆೇ ತುಂಬ ನಗು ಆಗ್ಬಬಿಟ್ರ ನಾನ ಅದನ್ನ ತಡ್ಕೊಳಕ ಆಗಲ್ಲ ಸುಮ್ಮ ನಕ್ಕ ಬಿಡ್ತೀನಿ ಅವ್ರ ಇವ್ರು ಏನ ನಾನ ಅದನ್ನ ಅರ್ಥಾನೆ ಮಾಡ ಏನಪ್ಪಾ ನನಗ ಒಂಥರ ಏನೋ ಒಂಥರಾ ಏನೋ ಏನೋ ಅನ್ಸ ಬಿಡತ್ತ ಅದ ಒಂಥರ
ಹೌದು ನನ್ಗು ನಗು ಬರುತ್ತೆ
ಮತ್ತೆ ಅದು ಹಂಗ ಅನ್ಭವಿಸಬಿಡ್ತೀನಿ ನಾನ ಸದ್ಯಕ್ಕೆ ಹೌದಲ್ಲ ಮತ್ತೆ ಹಾ ಹಾ
ಬರೋವರ್ಗು ಅನುಭವಿಸಬಾರದು
ಅದಷ್ಟೊಂದು ಹೊರ ಅಂದ್ರೆ ಹೆಂಗ ತಡ್ಕೊಬೇಕು ನೀವ ಹೇಳಿ ಅದನ್ನ ಹ
ತಡರ್ಕೋಬೇಕು ಜೀವನದಲ್ಲಿ ಕಷ್ಟ ಬರುತ್ತೆ ಸುಖ ಬರುತ್ತೆ ಸಂತೋಷ ದುಃಖ ನೋವು ಸಂಕಟ ಏನೇನೋ ಬರುತ್ತೆ ಎಲ್ಲ ಒಂದು ತರ್ ಕೊಂಡು ಎದ್ದರ್ ನಿಂತು ನಾನಾ ನೀನಾ ಅಂತ ಚಾಲೆಂಜ್ ಮಾಡ್ಕೊಂಡ್ ಫೇಸ್ ಮಾಡ್ಬೇಕು
ನೀವ್ ಒಂದ ಸ್ವಾಮೀಜಿ ಆಗ್ಬಿಟ್ರಿ ಸುಮ್ನೆ ನೀವು ಒಳ್ಳೆ ಬೋದನೆ ಕೊಡ್ತೀರಾ ರಾ ನೀವು
ಅಲ್ಲ ನಾನ್ ಸ್ವಾಮೀಜಿ ಆಗ್ತಿದ್ದೆ ಆದ್ರೆ ನನ್ ಮಠ ಇಲ್ಲಲ್ಲ
ನಾನ ಎಲ್ಲಾ ಯಾವ್ದ ಅರೇಂಜ್ಮೆಂಟ್ ಮಾಡ್ತಿದ್ನಲ್ರರಿ ನಮ್ಮ ನಮ್ಊರ್ ಸೈಡ್ ಒಂದು ಮಠದಲ್ಲಿ ಖಾಲಿ ಇದೆ ಎಲ್ಲವು
ಹಂಗಾರೆ ನೋಡಿ ಮತ್ತೆ ಆದ್ರೆ ನನ್ಗೆ ಈ ಸೆಕೆಂಡ್ ಸ್ವಾಮೀಜಿ ಥರ್ಡ್ ಸ್ವಾಮೀಜಿ ಪೋಸ್ಟ್ ಬೇಡ ಮತ್ತೆ ನನ್ಗೆ ಅಯ್ಯರ್ ಸ್ವಾಮೀಜಿ ಬೇಕು ನನಗೆ.
ಏ್ ಹಯ್ಯರ್ ಸ್ವಾಮೀಜಿನೇ ನಮ್ಮ ಒಬ್ರು ಪೂಜಾರಿದಿದ್ದಾರೆ ಅವ್ರರು ಏನ್ ಪೂಜೆ ಮಾಡ್ಕೊಡ್ ಹೋಗ್ತಾರೆ ಅದನ್ನ ನಡ್ಸ್ಕೊಂಡ್ ಹೋಗಿಡ ಅಷ್ಟೇ.
ಹಾ ಹಂಗಾರೆ ಪಕ್ಕ ಬರ್ತೀನಿ.
ಹಾ ಮತ್ತೆ ನೋಡಿ ಯಾವಾಗ ಬರ್ತೀರಾ ಎಂತ ಅಂತ ಹೇಳಿದ್ರೆ ನಾನು ಅವ್ರಿಗೆ ಇದು ರೆಸ್ಯೂಮ್ ಎಲ್ಲ ಕಳಸಿ ರೆಕಮೆಂಡ್ ಮಾಡ್ಸ್ಬೇಕು ತಾನೇ.
ರಿಜಿಮ್ ಎಲ್ಲ ಯಾಗ್ಬೇಕೇಕು ರಿಜಿಮ್.
ಎಲ್ಲ ಕೇಳ್ತಾರಪ್ಪಾ ಅಯ್ಯೋ ಎಲ್ಲ ಎಲ್ಲದಕ್ಕೂ.
ಅಲ್ಲಾ ನನ್ ಬಗ್ಗೆ ನಿಮ್ಗೆ ಗೊತ್ತ. ಗೊತ್ತಲ್ಲಾ ಎಲ್ಲ ಹೋಗಿ ಹೇಳಿ.
ಅಲ್ಲಲ್ಲ ಅವ್ರಗ್ ನಾನು ಅದಲ್ಲ ನಾನು ಅದಲ್ಲ ರೆಕ್ಮಣ್ ಅಂದ್ರೆ ನಾನ ಎಲ್ಲಾ ಹೇಳ್ತಿರ್ತೀನ ಅವ್ರಿಗೆ. ನಾನ ಎಲ್ಲ ಹೇಳಿರ್ತೀನಿ. ಆದ್ರೆ ಇಲ್ಲಾ. ಕೇಳ್ತಾರಲ್ಲ ನಿಂದು ಇದು ಅದು ಏನು ಅಂತೇಳಿ.
ಅದು ಇದು ಅಂತ ಕೇಳಿದ್ರೆ ನೀವು ಅದು ಇ. ಮಾನ ಹೇಳಿ ಮೇಂಟೈನ್ ಮಾಡ್ಬೇಕದು.
ಹೌದಾ. ಅಂದ್ರೆ ನಾನು ಮೇಂಟೈನ್ ಮಾಡಬೋದಪ್ಪ ಈಗ. ಗ ಊರಲ್ಲಿ ಇರೋ ಮುಖಂಡ್ರಗೆಲ್ಲಾ ಬಂದಿರ್ತಾರೆ ಅನ್ಕೋ. ಬಂದಾಗ ಒಂದ ಹಾ. ನಡರಿ ಹಿಂಗೈತ್ ನೋಡ್ರರಿ ಹುಡುಗಂದು. ಹ ಮತ್ತೆ. ಸರಿ ನಡವಳಿಕೆ ಮತ್ತೆ ಎಲ್ಲಾ. ಸನ್ಯಾಸಿ ಇದಾನೆ ಹ ಸನ್ಯಾಸತ್ವ ತಗೊಂಡಿದ್ದಾನೆ.
ಏಯ್ ತಗಣಲ್ಲ ಸನ್ಯಾಸ ನಾನ್. ಎಸಲ್ ಸ್ವಾಮಿ ನಾನು ಇವರು ಸನ್ಯಾಸ. ತಗಣಲ್ಲ. ಇವರಿಗೆ ವೈವಾಹಿಕ ಸಂಬಂಧ. ವೈವಾಹಿಕ ಜೀವನದ ಅವಶ್ಯಕತೆ ಇದೆ.
ಹಾ.
ಹಿಂದಿನ ಪೀಳಿಗೆ ಹಗಿದಂತ. ಪಾಠ ಅಂತ ನೀವ್ ಹೇಳ್ಬೇಕು.
ಹ ಹಾ ಹಂಗೆ.
ಸನ್ಯಾಸತ್ವ ಅಲ್ಲ ಇದು. ವೈವಾಹಿಕ ಜೀವನದಲ್ಲಿ ಒಬ್ಬ ಸ್ವಾಮೀಜಿ. ಹೆಂಗ್ ಬೆಳವಣಿಗೆ ಹೊಂತಾರೆ ಹ ಈಥರ ಈ. ಈ ತರ ಒಂದು ಮಾಡಲ್ ನಾವು ಕ್ರಿಯೇಟ್ ಮಾಡಕ್ ಹೋಗತಿರೋದು
ಹಾ ಅತ್ರರ
ಹಾ ಅದಕ್ಕೆ ನೀವ್ ಈ ರೀತಿ ಹೋಗಿ ಬಿಡಿಸಿ ಹೇಳಿ ಸ್ವಲ್ಪ
ಏ ಆತರ ಅಂದ್ರೆ ಒಂದ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ಕ್ರಿಟಿಕಲ್ ಆಗ್ಬಿಡುತ್ತೆ ಅಲ್ಲ ನಾನ ನೋ ಒ ಒಪ್ಪಿಸ್ತಾ ಇದ್ದಪ್ಪ ನೀನ್ ಏನೋನೋ ಅ
ಹಾ ಕೆ ಓಕೆ ನೀವ ಹೇಳಿ ಅಂಗ್ರ ನೀವೇ
ಅದೇ ಮತ್ತೆ ಸನ್ಯಾಸೌಧ ತಗೊಂಡಿದ್ದಾನೆ ಹ ಮತ್ತೆ ಸ್ವಾಮೀಜಿ ಆಗ್ತ ತ್ತ ಅವ್ರೆ ಮಟ್ಟದಲ್ಲಿ ಹಾ ಮುಂಚೆ ಎಲ್ಲಾ
ಕೇಳ್ತಾರೆ
ಸನ್ನೆ ಏ ಯಾವೆಲ್ಲ ಅದನ್ನೇ ಮತ್ತತ್ ಹೇಳಿದ್ದಾನ ರಿಸ್ಯೂಮ್ ಆದಕ ಕಳ್ಸ್ಬೇಕ ನೀನು
ನಾನ್ ಸನ್ಯಾಸತ್ ಎಲ್ಲಿ ತಗೊಂಡಿದ್ದಂತ ಅಂದ್ರೆ ಹಿಮಾಲಯ
ಹ ಹಿಮಾಲಯ ಪರ್ವತದಲ್ಲಿ
ಹಿಮಾಲಯದಲ್ಲಿ ಭಂಗಿ ಭಂಗಿ ಮಾಡ್ಕೊಂಡು ಭಂಗಿ ಸೇದ ಹಾ ಎನ್ ಜೋಗ ಯಾ ಬಂದಿದ್ದ ಇದ್ದಾನೆ ಅಂತ ಹೇಳ್ಬೇಕು ನೀವು
ಹ ಅದೇ ಅದೇ ಅದೇ
ಹಾ ಆತರ ಹೇಳ್ಬ ನೀವು
ಅದನ್ ಹೇಳ್ಬೋದು ಬಟ್ ಅದನ್ನ ರಿಸ್ಯೂಮ್ ಅಲ್ಲಿ ಒಂದ್ಸ ಟೈಪ್ ಈ ತರ ಟೈಪಿಂಗ್ ಮಾಡ್ಸ್ಬಿಟ್ಟು ಅವ್ರಿಗೆ ಒಂದು ಪ್ರಮಾಣ ಪತ್ರ ಟೈಪ್ ತರ ಕೊಡ್ಸ್ಬಿಟ್ಟಿದ್ರೆ ಸಿಗ್ನೇಚರ್ ಎಲ್ಲ ಮಾಡ್ಸಿ ಅವ್ರು ಕೊಟ್ಬಿಡ್ತಿದ್ರಪ್ಪಾ ಇವಡ್ಗ ಅಪಾಯಿಂಟ್ಮೆಂಟ್ ಅಂತ ಹೇಳಿ ಹ
ಅದು ಪ್ರಮಾಣ ಪತ್ರ ಆಗುತ್ತೆ ರೆಸ್ಯೂಮ್ ಆಗಲ್ಲ
ಅದೇ ಅದೇ ಅದೇ ಅದ್ ಏನ್ ಗೊತ್ತಾ ಇವಾಗೆಲ್ಲಾ ಎಲ್ರೂ ಒಪ್ಕೊಂಡಾರಂತ ಳಗ್ ಹಿಂದ ಒಪ್ಪ ಬರ್ಸಬ ಬಿಡೋದಪ್ಪಾ ಎಲ್ರದ ಹೆಸರು ಹಿಂಗ ಸೈನ್ ಮಾಡಿದ ನೋಡಿ ಎಲ್ರುೂ ಒಪ್ಕೊಂಡಿದ್ದಾರೆ ಆ ಮತ್ತೆ ನಾಳೆ ನಾಳೆಯಿಂದ ರಿಜಿಸ್ಟ್ರೇಷನ್ ಮಾಡ್ಸ್ಕೊಂಡ್ ಬಿಡಣ ಹೇಳ ಹೇಳ್ಕೊಬಾರುದಪ್ಪ
ಮತ್ತೆ ನೀವು ರಿಸ್ಯೂಮ್ ಎಲ್ಲ ಮತ್ತೆ ವ್ಯವಸ್ಥೆ ಮಾಡಿ ಕಳಸಿ ಮತ್ತೆ ನಾನು ಬರ್ತೀನಿ
ಹ
ಸರಿ ಆಯ್ತು ಹಾ ಮರಕ್ಷಣ ನೀವೆಲ್ಲಾ ಕೇಳ್ಕೊಂಡ್ ಇಟ್ಟಿ ಹ
ಹಾ ಸರಿ ತೋಳೆ